ರಿಂಗ್ಯ್ತಾ ಸೌಂಡೆ ಬರ್ಲಿಲ್ಲ
ನಮಗ್ ತೋರ್ಸ್ತತಿಲ್ಲಿ
ಹೌದಾ
ಹಾ ಮತ್ತೆ ಮುಂದಕ್ಕೆ
ಹೇಳ ಚಪಾತಿ ಚೌತಿಗ್ ಏನ್ ಮಾಡಿದ್ನಂತ
ಚಟ್ನಿನ ಏನೋ ಮಾಡೋಳೆ ಅವರು ಓಡ್ಸೋದೆ ಅವನ್ನ ಪ್ರೋಟೀನು ಅದು ಇದು ಅಂತ ಹೇಳ್ತಾರಲ್ಲಮ್ಮ ಇದಿಷ್ಟೇ ತಿನ್ಬೇಕಕ್ ಇದಿಷ್ಟೇ ತಿನ್ಬೇಕಕ್ ಇನ್ ತಿನ್ಂತ ತಿನ್ನೋ ಅಂತ ಅದಕ್ಕೆ ಏನ ಪಲ್ಯ ಮಾಡ್ ಲ್ವಲ್ಲ ಅಂತೇಟ್ಟು ಸೋಯಾಬೀನ್ ದ ಏ ಕ್ರಿಯೇಟ್ ಮಾಡಿ ಅದು ಹೆಂಗ್ ಮಾಡೋನ ಅಂದ್ರೆ ಗೊತ್ತೇ ಲ್ಲ ಏ ಐ ಇದುದು ಅಂತ ತಟ್ಟಲಿ ತಿನ್ನಾಕ್ಕೆ ಹಾಕೊಂಡಿರ್ತಿವಲ್ಲ ಅದೇ ತರ ಮಾವುಟ್ ಫೋಟ ತೆಗೆ ಕಲ್ಸೋನ್
ಐ ಯಾ ಅಪ್ಪ ಹಾ
ಆಲೆ ನೋಡ್ಬಿಟ್ಟಮ್ಮ ಹಿಂಗ್ ಮಾಡ್ಕೊಡ್ಲಿಲ್ಲ ಹಿಂಗ್ ಮಾಡ್ದ ಅಂತ ಅಂತಿದ್ದ
ಹಾ
ಮಾಡಪ್ಪಾ ಮಾಡಪ್ಪ ಆಮೇಲೆ ತಿರ್ಗಾ ಅವತ್ತು ಸೋಯಾಬೀನ್ ಮಾಡ್ತೀನಿ ಅಂತ ದಿವ್ಯಾ ನೆನ್ ಸಿಕ್ಕಿಲ್ವಾಗಿಲ್ಲ ಅಂತ ಹೊದ್ ಬಂದಿನಾ
ಹ್ಮ
ಎಂತ ಆಮೇಲೆ ಮಾಡ್ಲಿಲ್ವಂತೆ
ಹಾ
ತೆೆಗೆ್ದ್ ಬಿಿಟ್ಟು ಮಾಡ್ತೀನಿ ಅಂತ ಹೋಗಿ ಈರುಳ್ಳಿ ಸಿಗ್ಲಿಲ್ಲ ಶುಂ ಬೆಳ್ಳಿ ಪೇರ್ ಸಿಗ್ಲಿಲ್ಲ ಅಂಗಡಿಗಳೆಲ್ಲ ಬ್ಾಕ್ಕಿದ್ದು
ಹಾ
ಹ ಒಗ್ಗರಣೆ ಇಕ್ಬಿಟ್ಟ ಅವನೆಲ್ಲ ನೋಡ್ಕತ ಅವ್ನೇನು ಸಿಗ್ಲಿಲ್ಲ ಅಂತ ಬರರಿ ಹಂಗೆ ಮಣ್ಿಕೈ ಹಾಕ್ಬಿಟ್ಟು ಈ ಗರಂ ಮಸಾಲೆ ಆ ಪುಡಿಗಳನ್ನ ಸ್ವಲ್ಪ ಹಾಕ್ಬಿಟ್ಟು ಬೇಯಿಸಕೊಂಡು ತಿನ್ನಾಕ್ ಕುಟ್ ಹಕೊಂಡ ಒಂದ್ ತತ್ ಕೊಟ್ಟ ನಂಗ ಕೈಲ ಹಾಕಲಪ್ಪ ಬೇಡ ಅಂದೆ ಕಷ್ಟ ಬಿದ್ದು ಮುಕ್ಕಾಲ್ವಾಗ ತಿಿಂದ
ಹಾ
ೇಷ್ಟ ಎ ಇಲ್ಲ ರುಚಿಿನ ಇಲ್ಲ ಚೂರು ತಿನ್ನಕ್ಕೆೆ ಆಯ್ತಿಲ್ಲ ಅಂತ ಆಮೇಲೆ ಕಡೆಗೆ ಹದ್ದು ಅದ
ಹಾ ನನ್ ಮಗ ಫುಡ್ ಅಷ್ಟೊಂದ್ ಸ್ಟೇಟ್ ಇನ್ ಮಾಡ್ಕಬ ಬಿಟ್ರೆ ಸಣ್ಣ ತಂದ್ಬಿಡ ತಿಂತಿಲಗೆ
ಈ ಎಷ್ಟ್ ಅಗ್ಗಳನು ಭುಜ ಮನೆ ಶರ್ಟ್ ಬಿಚಾಕ್ ಬಿಡ್ ಬನ್ನಿ ನಲ್ ಕುೂತ್ಕಣ್ಣ ಭುಜ ಎಷ್ಟ್ ಅಗ್ಲ ಕಾಣಿಸತ ದ ಗೊತ್ತಾ ಅವ್ರ ಅಪ್ಪಂಗಿಂತ ದೊಡ್ಡದಾಗಿ ಇರಂಗ ಕಾಣಸ್ತದ್ ಮಯಿ
ರಾತ್ರಿ ಅದು ಫೋಟೋ ಹಾಕಿದ್ರಲ್ಲ ಅದ್ರಲ್ಲಿ ನೋಡ್ಬಿಟ್ಟು ಅಂತಿದ್ರ ಅಪ್ಪ ಯಾರರು ಮಗ ಯಾರು ಅಂತ ಗೊತ್ತ ತಕ್ಕಲ ಅಂತಿದ್ವಿ ಈಗ ಪಕ್ಕಲ್ಲಿ ನಿಲ್ಸೀರ ಅಪ್ಪಮ್ಮಗಲ್ಲ ಅಣ್ಣ ತಮ್ಮ ಅಂತ ಅಂದ್ರರು ಗೊತ್ ಮಾಡೋದ ಕಷ್ಟ ಐತಿ
ಹ
ಹಂಗಾಗಿ ಹಂಗ ಕಾಣದ ತರಲ್ಲ ಇಬರು ಅಂತವ
ಹ್ಮ ಅಂದಕ ಅವನಿಗೆ ಸಣ್ಣ ಆಗದೇಏನ್ ಇದಲ್ವಂತೆ ಮೆಂಟ್ ನು ಏನ್ ಹೇಳಿದ್ನಲ್ಲ ಫಿಟ್ನೆಸ್ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕಂತೆ
ಹಾ
ಹ್ಮ ಕೇಳ ಡೈಲಿ ವಿಡಿಯೋಗಳು ಬೇರೆ ಮಾಡಿ ಮಾಡಿ ಆಾಕ್ತಾನಂತೆ ನೋಡ್ಬೇಕಂತೆ
ಡೈಲಿ ಮೀಡಿಯ ಆದಕ್ ಆಗ್ತಾನೆ
ಇನ್ಸ್ಟಾಗ್ರಾಮಲ್ಲಿ ಆ್ಯಪ್ತ ನೋಡು
ಹೌದಾ
ಹಾ
ಹ್ಮ
ಅದೇನ ಪ್ರೂ್ ಮೈ ಫಿಟ್ನೆಸ್ ಏನ ಏನೋ ಹಾಕೊಂಡವನನೆ ಹರಿ ಹಾ ಮೊೆ ಪೂಜೆ ಹೋದಾಗನೆ ಅಂದ್ರೆ ಲೋ ಪ್ಪ ನ್ಡ್ ತೋರ್್ತಿಿದ್ ನೋಡು ಪುಟ್ಟಮ್ಮ ನೀನ್ ನೋಡ ಇಲ್ಲ ಅಣ್ಣೊಂದೊಂದುನು ಅಂತ
ಹಾ ಎಷ್ಟಾಕನಂಗಾದ್ರೆ
ಮೂರ ನಾಲ್ಕು ಹಾಕಣೆ
ಹಾ
ಈಗಿನ ಶುರು ಮಾಡಿರೋದಲ್ವಾ
ಹಾ
ಹ ಹೆಂಗಿದ್ದೆ ಹೆಂಗಾದೆ ಅಂತ ತೋರ್ಸಕ್ ಆಗ್ತಿದ ಏನೋ ಮಗ್ನನೆಂದೆ ನೋಡ ಹೆಂಗಾನ ನೋಡ್ಕೊಳ್ಳಿ ಪುಟ್ ಬಿಡು ಅಂತಾನನೆ
ಹಾ ಚೆನ್ನಾಗ್ ಆಲಿತದ ರವಿ ಒಂದ್ ಕಡೆಗೆ
ನಾನ್ ಮುಂದೆ ಕುತ್ಕೊಂಡ್ ನನ್ ರೀಲ್ಸ್ ನೋಡ್ಬಿಡ ನೀನು ಅಂತ ನಮೇಲೆ
ಕ್ಕೆ
ಅವನಿಗ್ ಒಂತರ ಆತದಂತೆ ಅವ್ನ್ ಮುಂದೆ ಅವ್ನ್ ರೀಲ್ಸ್ ನೋಡ್ಬಾರ್ದಂತೆ.
ಹಾ
ಏ ನನ್ನೆದ್ರಗಿದ್ದಾಗ ನೋಡ್ಬಾರ್ದಪ್ಪ ನೀವು ನನ್ ಇಲ್ಲಿದಾಗ ನೋಡ್ಕೋಬೇಕು ನಂಗ ಒಂತಥರ ಆತದ್ ನೋಡುವಂತ
ಹಾ ಈ ನನ್ ಮಗ ಏನು ಹುಡುಗಿನಾ ನಾಚ್ಕೊಳ್ಳಕ್ಕೆ
ಅಯ್ಯ ಹೊಳತನ ಹೋಗು
ಹ್ಮ್
ಅದ ಇನ್ನೂ ಅಳೋದ ಬಿಟ್ಟಿಲ್ಲ ಅದೇ ಹೇಳಲ್ಲಿಲ್ವ ಮೊನ್ನೆ ಕಾಲೇಜಿಂದ ಹುಷಾರಿಲ್ಲ ಅಂತ ಫೋನ್ ಮಾಡಿದಕ್ಕೆ ಜಿಂಗೆ ಎತ್ಕೊಂಡ್ ಕುತ್ತಿದ್ನಂತೆ ಅಂತ.
ಹಾ
ಹ್ಮ್ ಆದ ಗಾಡಿ ತಗೊಂಡ್ ಹೋದ್ರಂತೆ ಹಳೆ ಗಾಡಿನ ಅವಾಗ್ಲು ಅಲ್ಟಿದ್ನಂತೆ.
ಹ್ಮ್ ಹ ಏನ ಇದ್ರರು ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಅಲ್ಲ ಅದ್ಕೆ.
ಹ್ಮ
ಓ ಕಳ್ಸ್ಬೇಕು ಹೊರಗಡೆಕ್ಕೆ ಎಲ್ಲಾರುವೆ. ಒಂದ ಆರು ತಿಂಗಳ ವರ್ಷದವರ್ಗೂ ಹೋಗ್ಬಾರ್ದ ಅಲ್ಲಿಗೆ.
ಹ್ಮ್
ಹೆಂಗಿರ್ತದ ಅವಾಗ
ಕಾಲೇಜ್ ಅಲ್ಲಿನ ದೂರ ಆಗಿದ್ರೂ ಸರಿಯೋಗೋದು ಇಲ್ಲೇ ಹುಡುಕ್ತಾವ್ನಾನಲ್ ಹತ್ರದಾಗೆ
ಹ್ಮ ಅವ್ರಮ್ಮ ಅದೆ ಅಂತಿದ್ಲು ಎಲ್ಲಾರುವೆ ದೂರಲ್ಲೋಗ ಮನೆಗ್ ಬಂದ್ ಹೋಗಂಗಿದ ಆದ್ರೆ ಸಾಕು
ಹಾಸ್ಟ್ಲಗೆ ಅದಕ್ಕೆ ಇದಕ್ಕೆ ಅಂದ್ರೆಲ್ಲ ಎಲ್ಲಿ ಇದ್ ಮಾಡೋದು ಕಾಲೇಜ್ ಫೀಸ್ಗಿಂತ ಹಾಸ್ಟ್ಲ್ ಫೀಸ್ ಜಾಸ್ತಿ ಇರೋದು. ಇದ್ ಕೇಳಿದ್ಲು ಶ್ರೀಧರದ್ ಎಷ್ಟು ಅಂತ. ಕಾಲೇಜಿಂದ ಇಷ್ಟ ಆಯ್ತು ಹಾಸ್ಟ್ಲ್ದ ಇಷ್ಟ ಆಯ್ತು ಅಂತ ಹೇಳಿದ್ಯ್ನ. ಅದ್ಕಲ್ಲ ಅವನಿಗೆ ಎಷ್ಟ ಆಯ್ತು ಯಾಕಂದ್ರ ಇಲ್ಲಿ ಅವ್ರಿಗೆ ಇನ್ನೆಷ್ಟ ಇದ್ ಮಾಡ್ತಾರ ಹತ್ತತ್ರ ಒಂದು ಒಂದು ಕಲರ್ಗೂ ಅಷ್ಟ ಇಗೆ ಕಟ್ಬೇಕತದೇನೋ ಹ.
ಹಾಸ್ಟೆಲ್ಗೆನ್ನೇನ್ ಎಲ್ರಿಗೂ ಒಂದೇ ಫೀಸ್ ಅಲ್ವಾ ಬೇರೆ ಬೇರೆ ಇರ್ತದ.
ಇವರು ಈಗ ಡಿಗ್ರಿ ಇದ್ರೋರಗಾದ್ರೆ ಕೆಲವೊಂದ್ಸತಿ ಅವ್ರ ಹೊರಗಡೆ ಈಗ ಅವ್ರಿಗೆ ಅಲ್ಲೌ ಇರುತ್ತಲ್ವಾ ಹಂಗಾಗಿ ಏನಾದ್ರು ಕಡಿಮೆ ಇರುತ್ತ ಅಂತ ಗೊತ್ತಿಲ್ಲ ಅಥವಾ ಅವ್ರರು ಹೊರಗಡೆ ಇದ್ ಮಾಡ್ಲಿ ಒಳಗ ಇದ್ ಮಾಡ್ಲಿ ಜಾಸ್ತಿ ಅಂತ ಇದ್ ಮಾಡ್ತಾರ ಗೊತ್ತಿಲ್ಲ.
ಅದಕ್ಕೆ ಗೊತ್ತಿಲ್ಲ ಅದ್ ಹೆಂಗಿರುತ್ತೋ ಅದ್ಕೆ ಅದ್ಕೆ ಕಾಲೇಜ್ ಫೀಸ್ಗೆ ಅಂತ ಅಷ್ಟು ಫೀಸ್ ಜಾಸ್ತಿ ಕಟ್ಬೇಕಾಗುತ್ತೆ. ಮನೆಯಿಂದಾನೇ ಅಪ್ ಅಂಡ್ ಡೌನ್ ಮಾಡಂಗೆ ಯಾವ್ದಾರ್ ಹತ್ರದಲ್ಲಿ ಕಾಲೇಜ ಸಿಕ್ಕಿದ್ರೆ ಸಾಕು.
ಹ್ಮ್
ನಿಂಗೂ ಅತ್ಲಗೆ ಈಗ ಬಸ್ ಇಂದು ಫ್ರೀ ಆಯ್ತಲ್ಲ ಈಗ ಅವ್ರಿಗೂ ಕಾಲೇಜ್ ಸ್ಟೂಡೆಂಟಿಗೂವೆ. ಒಡುಗುರ್ಗುವೇ. ಅದಕ್ಕೆ ಹೆಂಗೋ ನಡೀತದೆ ಹೋಗ್ ಬರ್ಬೋದು. ಏನ್ ಮುಂಚೆ ಅಷ್ಟೇನು ಟ್ರಾಫಿಕ್ ಇರಕ್ಲ ಹಂಗ ಏನಾದಾರು ಟ್ರಾಫಿಕ್ ಅದಾಗ ಮದ್ಯಾಹ್ನ ಒಂದ್ ದಿವ್ಸ ಮೆಟ್ರೋಗೆ ಹೋದ್ರೆ ನಡೀತದೆ. ಅಂತಿದ್ಲು.
ನೋಡ್ತಾವ್ನೆ.
ಹ್ಮ್
ಯಲಹಾಂಕ ಏನ್ ದೂರ ಆಗಲ್ಲ ತೊಗೊ.
ಹ್ಮ್ ದೂರ ಏನ ಆಗಲ್ಲ ಅಲ್ಲಿ ಇದಕ್ ಬಂದ್ರುವೆ ಅಲ್ಲಿ ಗೋರ್ವಂಟ್ ಪಳ್ಳಿ ಇದ್ರ ಇದ್ರಿಂದ ಮೆಟ್ರೋ ಇತ್ತು ತಾನೆ ಅಲ್ಲಿ
ಹ್ಮ್
ಮೆಟ್ರೋ ಪಾಸ್ ಮಾಡಸ್ಕೊಂಡ್ ಓಡಾಡ್ಬಹುದು ಇಲ್ಲಾಂದ್ರೆ ಬಸ್ಸಗಿ ಹೋತಿನಿ ಅಂದ್ರನೇ
ಹ್ಮ್ ಬಸ್ಸಾಗ ಫ್ರೀ ಅಂದ್ರೆ ಅದೇ ಸ್ವಲ್ಪ ಬೇಗ ಬಿಡ್ಬೇಕು. ತದೆೇ ಅಂದೇ ನೆಲ ಯಲಹಂಕ ಅದೊಂದು. ಇದ್ರಲ್ಲಂತೂ ಫ್ಲೈ ಅವವರ್ ಹತ್ರ ಯಾವಾಗ್ಲೂ ಟ್ರಾಫಿಕ್ ಇದ್ದೇ ಇರ್ತದಲ್ಲ.
ಹಊನಮ್ಮ ಅದೊಂದು.
ಹ್ಮ್ ಅವತ್ತು ನಾವಿದ. ಹೋಗಿದ್ದೆ ಅಂತ ಹೇಳಿದ್ ನೋಡು ಆ ಚಿಕ್ಕಬಳ್ಳಾಪುರಕ್ಕೆ. ಅವತ್ ಹಂಗಪ್ಪ ಆ ಕಡೆಯಿಂದ ಬರ್ತಂಗ. ಗುನವರು ಹೇಳಿದ್ರು ಅದು ಯ್ದ್ದು ಆದಿ ಶಿವ.
ಹಾ.
ನ ಅದೇ ಚಿಕ್ಕಬಳ್ಳಾಪುರ. ಮೊದಲ ಐತಲ ಅದ ಶಿವ. ಅದನ್ನ ನೋಡ್ಕೇಬಿಟ್ಟು ರಿಟರ್ನ್ ಇದಾಗ್ಬೇಕಾರ ಹೇಳಿದ್ರು ಇ ಈಗ ಏನಾದ್ರು ನಾಲ್ಕ್ ಗಂಟೆ ಕ್ರಾಸ್ ಆಯ್ತು. ಇತ್ತ ಅಂದ್ರ ಅ ಏನ ್ರಫಿಕ್ಾಮ್ ಆಯತ ಅಂದ್ರ ಹೋಗದೊಳಡೆ ಎಂಟ ಒಂಬತ್ ಗಂಟೆ ಆಗತ್ ನೋ್ರಿ. ಅಟ್ಲಿಸ್ಟ್ನಾವು. ಅಲ್ಲಿ ನಾಲ್ಕುವರೆ ಒಳಗಡೆ ಎಲಾಂಕ ನಾಲ್ಕವರೆ ನಾಲ್ಕಕ್ ಮುಕ್ಕಾಲ್ ಒಳಗಡೆ ಅಲ್ಲಿ ಎಲಾಂಕ ಇದನ್ ಕ್ರಾಸ್ ಆಗ್ಲೇಬೇಕು ಇಲ್ಲ. ಅಂದ್ರೆ ಜಾಮ ಆಯ್ತು ಅಂದ್ರೆ ಇದಾಗಲ್ಲ ಅಂತವ ಹಂಗ ಬರದ. ಅದ್ರೊಳಗಡೆ ಜಾಮ್ ಆಗತ್ತು ಅಂದ್ರೆ ಮದ್ದ ಬಂದು ಆಲ್ಮೋಸ್ಟ್ ಕಾಲ್ ಬಗೋದಕಿಂತ ಇನ್ನ ಸ್ವಲ್ಪ ಜಾಸ್ತಿ ಇತ್ತು ಅಲ್ಲಿಗ್ ಸಿಗಾಕಂಡ್ವಿ. ಅದಷ್ಟನ್ನ ಕ್ಲಿಯರ್ ಆಗಿ ಇದಾಗ ಬರೋಷ್ಟೊಳಗೆ ಮುಕ್ಕಾಲ್ ಗಂಟೆ ಆಯ್ತು.
ಹ. ಎಲ್ ನಾವ್ ಎಲ್ಲಂದ ಕುೂಕ್ಕ ಹೋದ್ರು ಅಷ್ಟ ಒಳಗಡೆ ಹೋಗಲ್ಲ ಹಿಂಗಗೆ ಎಮ್ ಎಸ್. ಪ್ಪಳಿಯ ಮೇಲೆ ಓದ್ತವಲ್ಲ.
ಹಾ.
ಯಲಾಂಕ ಸೆಂಟ್ರಗ ಏನು ಹೋಗಲ್ಲ ಈ ಎಂ ಎಸ್ ಪ ಅದೇ ಯಲಾಂಕ್ಲ್ಲಿ ಯಶೇಶ್ವರಪುರಂ ಕಾಲೇಜ್. ಇಲ್ಲ.
ಹಾ.
ಹ ಪೊಲೀಸ್ ಸ್ಟೇಷನ್.
ಹಾ.
ಆತ್ಲಿಂದಿತ್ತೆ ಅತ್ಲಿಂದ ಅ ಕಡಿಕ ಹೋಗಿಲ್ಲ.
ಹ ಅದೇನ್ ಇದು ನೀ ರಚುನ್ ಅಡ್ಮಿಂಟ್ ಮಾಡ್ತಿದ್ರಲ್ಲ ಇದಾವದಾವ ಬಿ ಪಿ ಎಸ್ ಎಂತದಾ.
ಕೇಕ್ ಎಲ್ಲಲೆ ಬಾಪಿಷ್ಟಾನ ಎಂತದ ಆಸ್ಪತ್ರೆಲಲ್ಲಿ.
ಇಲ್ಲೇ.
ಎಲ್ಲಂಗ ತಲ ಅಲ್ವ ಅದಿರೋದು ಎಲ್ಲ.
ಎಲ್ಲಂಗಂತಲ್ ಅಚ್ಚನ ಅಡ್ಮಿಟ್ ಮಾಡಿದ್ ಕೇೇಕ ಎಲ್ಲೇನೆ.
ಕೇಕ ಅದ್ಯಾವ್ದ ಇನ್ನೊಂದು ಬಿೀಪಿ ಇಷ್ಟನ ಬಾಪಿ ಇಷ್ಟನಾ. ಅದು ಸೌಮ್ಯರಾಮ್ ಹಾ. ಆ ರೋಡ್ ಸೈಡ್ ಎಲ್ಲ ಐತಲ್ಲ ಕರೆಕ್ಟ್ ಆಗ ಆಸ್ಪತ್ರೆ ಅಪೋಸಿಟ್ ಗ್ ಬಂದ್ ಸೇರ್ಕೊಂಡ್ವಿ ಸಿಗಕಂಡ. ಅಲ್ಲಿಂದ್ರ ಮುಂದೆ ಇದಕ್ಕೆ ಕ್ರಾಸ್ ಆಗೋದ್ರೊಳಗಡೆ ಮುಕ್ಕಾಲ್ ಗಂಟೆ ಆಯ್ತು. ಅನ್ ಇಷ್ಟೊತ್ತಿಗೆ ಬಂದ ಇಲ್ಲಿ ಸಿಗಾಕೊಂಡಿದೀವಿ ಇನ್ನ್ನೆನಾರ ಇನ್ ಹತ್ತು ನಿಮಿಷ ಇದಾಗಿತ್ತು ಅಂದ್ರೆ ಇನ್ನ ಎರಡ್ ಕಿಲೋಮೀಟರ್ ಇಂದ. ಸಿಗ ಕಳವು ಅಂತಂದ ಅವ. ಅಲ್ಲಿಗೆ ಎಷ್ಟು ಐದು ಹೊರೆಗೇನು ಅಲ್ಲಿ ಸಿಗಾಕೊಂಡಿದ್ದು. ಅಲ್ಲ ಹೋಟ್ಲತ್ರ ಹೋಗೋಷ್ಟೊಳಗಡೆ ಆಗ್ಲೇ ಆರು ಮಕ್ಕಲ್ ಆಗಿತ್ತು.
ಹ್ಮ.
ಅವನು ಇನ್ ಹತ್ತು ನಿಮಿಷ ಮುಂಚೆ ಬಂದಿದ್ರೆ ಇನ್ನ ಅರ್ಧ ಗಂಟೆ ಬೇಗನೆ ಹೋಗ. ಿದ್ವಿ ನಾವು ಅಂತ.
ಏನು ಮಾಡಕ್ಕಾಗಲ್ಲ ಬೆಂಗ್ಳೂರು ಟ್ರಾಫಿಕ್ ಹಂಗಿದೆ.
ಹ ನಮ್ ಜೊತೆ ಬಂದ ಎಲ್ಲ ಅಂದ್ರೆ ಎಲ್ಲ ಈ ಕಡೆಾರ ಇದ್ರಲ್ಲ ಎಲ್ಲರೂ ಅದು ಆಲ್ಮೋಸ್ಟ್. ಅಷ್ಟ ಅದ ಹೋಗ ಬಿಟ್ಟ ಸ್ವಲ್ಪ ಮುಕ್ಕೆ ಇದ್ ಬೋವರು ಮಾತಾಡ್ಕೊಂಡ ಇದ್ ಆಮೇಲೆಲ್ಲಾ ಮಾತಾತಾ ಹಂಗಂದ ಇದೇವ್ರು. ನಾನು ಒಬ್ಳೇ್ದೀನಿ. ಅವ್ರೊಬ್ರು ಸರ್ ಒಬ್ರು ಮುಂದೆ ಕೂತಿದ್ರು ಅವ್ರ ಜೊತೆ ಡ್ರೈವರ್. ಸರು ಮಾತಾಡ್ತಾ ಮಾತಾಡ್ತಾ ಅಯ್ಯಪ್ ನಿಂಗ ಅಂತಿದ್ದ. ಆಮೇಲೆ ಡ್ರೈವರ್ನೆ ಮಾತಾಡ್ಸಕ ಕುತ್ಕೊಂಡ್ ಅ್ಯಪ್ಪನ ಮಾತಾಡ್ತಾ ಕುೂತ್ಕೊಂಡ ನೋಡುದ್ರೆ ಅಂದ್ರಳ್ಳಿ ಅವನಂತೆ. ಹ ಡ್ರೈವರು. ಆಮೇಲೆ ಏನ್ ಕೆಲ್ಸ ಮೇಡಮೋರೆ ಏನ್ ಇದು ಅಂತ ಅಂದ ಇಂಥದ ಕೆಲ್ಸದಪ್ಪ ಟ್ರೈನಿಂಗ್ ಇತ್ತು ಅದಕ್ಕೆ. ತ್ತು ಹೋಗಿದ್ದು ಅಂತ ಬಂದ್ವಿ ಆಮೇಲೆ ನಿಮ್ದು ಇವ್ರ ಎಲ್ಲರೂ ಮಾತಡದ್ ಕಡೆ ಅಸುತ್ತೆ ನೀವು ಮಾತಾಡೋ ಆ ಕಡೆ ಅನ್ಸಲ್ಲ ಅ ನಾನ ಈ ಕಡೆಳೆ ನಾನ ಆ ಕಡೆಳ್ ಅಲ್ಲ ಅಂದೆ. ಯಾವ ಊರು ಅಂದ ನಾವ್ ಇಲ್ಲೆಪ್ಪ ಚಿಕ್ ಬಿದ್ರುಕಲ್ಲು ಅಂತನದ್ರೆ ನಾನ್ ಅಂದ್ರ ಹೇಳಿ ಮೇಡಮೇರೆ ಅ
ಹ್ಮ
ಹ ಆಮೇಲ್ ಕೇಳ್ಬೇಕ ಮಾತಾಡ್ಕೊಂಡು ಕೂತ್ಕೊಂಡ. ಇಷ್ಟುಷ್ಟೇ ದೂರು ಹೊಗದು. ನೋಡಿ ನೀ ಬೆಂಗ್ಗಳೂರಲ್ಲ ಇದ್ದ ಇದ್ರ ಆವಾಗಿನ ಟ್ರಾಫಿಕ್ ಗೆ ಇವಾಗಿನ್ ಕ ಹಂಗೈತೆ ಏನಿಲ್ಲ. ಟ್ರಫಿಕ್ ಹಂಗೆ ಐತೆ ಅಂದ್ರ ನಾನಿರಕಿಲ್ಲ ಊರಿಗೆ ಹೊ ಟ್ರಿಪ್ಗಳು ಹೋಗಿರ್ತಿವಿ ಹೊರಗಡೆ ಸೈಡು ಹಿಂಗೆಲ್ಲಾರು ಬಂದಾಗ ಫಸ್ಟ್ ಒಂದಹತ್ತು ಹದಿನೈದ್ ನಿಮಿಷ. ಕ್ಷ ಬೇಜಾರತದೆ ಆಮೇಲೆ ಏನ ಆಗಕ್ಕಲ್ಲ. ಈ ಟ್ರಾಫಿಕ್ ಈಗದಕ್ಕೆ ನಾ ಲೋಕಲ್ ಇದ್ನೆ ಮಾಡಾಕಿಲ್ಲ ಅಂತ ಅಂದಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡ. ಬಂದು. ಅದ ಆದ್ಮೇಲೆ ನಮ ಇದ್ರಗ ಕೇಳ್ತಾರೆ ಅಲ್ರರಿ ನಾವೆಲ್ಲ ನಿದ್ದೆ ಮಾಡ್ತಿದ್ವಿ ನೀವ ಏನ್ರೀ ಅಷ್ಟೊಂದು ಮಾತಾಡ್ತಿದ್ರಿ ಅಂದ. ನಿದ್ದೆ ಮಾಡೋರು ನಾವು ಮಾತಾಡೋದು ಹೆಂಗಪ್ಪ.
ಹಹಹ
ಇಲ್ಲ ಕಣ ಮುಚ್ಕಂಡ್ವಿ ನಿದ್ದ್ ಬರ್ತವ ಅಂತ ನೀವ್ ಮಾತಾಡ ಇದಕ್ಕೆ ನಿದ್ದೇನೆ ಬರ್ಲಿಲ್ಲ ಸು. ಮ್ನೆ ಹೇಳಿದ್ರ ಆಮೇಲೆ ನೀವು ಇದ್ ಮಾಡ್ತಿರಲ್ಲಾ ಅಂತ ಮಾತ್ ಹೇಳಲ್ಲಾ ಅಂದ್ರು. ಹೇಳಿದ್ರೆ ನಾವನ್ ನಿದ್ದೆ ಮಾಡ್ತ ನಾನು ಅದೇ ಅಂದೆ. ಹೇಳಿದ್ರೆ ಒಂದು ನಿಮ್ ಜೊತೆ ನಾನು ನಿದ್ದೆ ಮಾಡ್ತಿದ್ದೆ ಇಲ್ಲಾಂದ್ರೆ ನೀವು ನಮ್ ಜೊತೆ ಮಾತಾಡ್ಬೇಕಿತ್ತು ಅಂದೆ.
ಹ
ಅಂದ್ರು ಅಲ್ಲಿ ಟ್ರಾಫಿಕ್ ಸಿಕ್ಕಾ ಪಟ್ಟೆ ಇರ್ತದ್ರೀ ಎಲ್ಲಿ ಹೆಂಗಿರದ ಅದಕ್ಕೆ ನಂಗೆ ಬೆಂಗಳೂರು ಸಮವಾಸಾನೇ ಬೇಡ ನಮ್ಮೂರೇ ನಮಗ್ ಸರಿಯಾದ್ರು ಹೂ ಕೊಂಡ್ರಪ್ಪ ಒಳ್ಳೆ ಕೆಲ್ಸ ಅದು.
ಅವ್ರೂರ್ ಅವ್ರಿಗೆ ಸರಿ ನಮ್ಮೂರ್ ನಮಗ್ ಸರಿ.
ಹಾ
ಅಶೊ. ಕಣ್ಣ ಎಲ್ಲೋಯ್ತು
ವಲಕ್ ಹೋದ್ರು.
ಆ ಒಗ್ಗ ಹೋಗಿದ್ ಉಯ್ದಿದ್ದು ಆಗಿಲ್ವೇನ್ ಇನ್ನ.
ಅದೇ ಉಯ್ದವ್ರೆ ಬೆಳ್ಳಕ್ಕಿ ಬತ್ತವಲ್ಲಾ ಬೆಳ್ಳಕ್ಕಿ ಕಾಯಕ್ ನಿಂತವ್ರೆ. ಇರು ಒಂದ್ ನಿಮಿಷ.